ಹ ಹಾ ಹೇಳಿ ಹಾ ಕೇಳಿಸತಿದೆ ಹೇಳಿ
ಹೇಗಿದ್ದೀರಾ
ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾನ್ ಚೆನ್ನಾಗಿದ್ದೀನಿ ಆಯ್ತಾ ಕಾಫಿ
ಕಾಫಿ ಐತಾ?
ಇ ನಾನ್ ಅಪರೂಪ ಕುಡಿಯೋದು ನಂಗೆ ಕಾಪಿ ಕುಡಿಯೋ ಅಭ್ಯಾಸ ಇಲ್ಲ. ಹ್ಮ ಮಾತ್ರ ಕುಡಿತೀನಿ. ಹಾ ನಿಮ್ದ ಆಯ್ತಾ ಕಾಫಿ?
ಹ ಆ ನಂದಾಯ್ತು.
ಹ್ಮ್ ಏನ್ ಕಾಫಿ ಜೊತೆ ಚಾ ಬ್ರೆಡ್
ಕಾಫಿ ಜೊತೆ ಚಿಪ್ಸ್ ಇತ್ತು ಚಿಪ್ಸ್ ತಿಂದೆ.
ಹೌದಾ ನಾನು ಮದ್ವೆಗ್ ಹೋಗಿದ್ನ ಹಾಗೆ ಮದ್ವೆದು ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ತುಂಬಾ ದಿನ ಆದ್ಮೇಲೆ ಫ್ರೆಂಡ್ ಸಿಕ್ಕಿದ್ರು. ಹ ಮದ್ವೆ ತುಂಬಾ ಗೌಜಿ ಆಗಿತ್ತು.
ಎಂಜಾಯ್ ಮಾಡ್ತಾ
ಹಾ ಎಂಜಾಯ್ ಮಾಡ್ದೆ.
ಏನ್ ಫುಡ್ ಇತ್ತು ಮದ್ವೆಲಿ ಮೆನ್ ಬರೋದ ಅದೇ ಅಲ್ವಾ ಫುಡ್ಡು
ಹಾ ಫುಡ್ ಹದಿನಾರ ಹದ್ನೇಳು ಐಟಮ್ಸ್ ಇತ್ತು. ಅಂದ್ರೆ ಅದ ಇದು ವೆಜ್ ಫಂಕ್ಷನ್ ಆಗಿದ್ರದಿಂದ ಹದ್ನಾರು ಹದ್ನೇಳ ತರದ ಐಟಮ್ಸ್ ಇದ್ದು. ಅದ್ರಲ್ಲಿ ಪಾಯಸ ಅದಾದ್ಮೇಲೆ ಡ್ರೈ- ಗುಲಾಬ್ ಜಾಮುನು ಕೋಸಂಬ್ರಿ ಕಡ್ಲೆಕಾಳ್ ಪಲ್ಯ ಆ ಮತ್ತೆ ಪನ್ನೀರ್ ಮಸಾಲಾ ಅದಕ್ಕೆ ಒಂದು ರುಮಾಲ್ ರೊ ರೊಟ್ಟಿ ಸಂಡಿಗೆ ಆಮೇಲೆ ಉ ಉಪ್ಪಿನಕಾಯಿ ಉಪ್ಪು ಅನ್ನ ತರಕಾರಿ ಸಾರು ಪಲಾವು ಅದಕ್ಕೆ ಮೊಸರುಗೊಜ್ಜು ಮಜ್ಜಿಗೆ ರಸಮು ಐಸ್ ಕ್ರೀಮು ಅದಾದ್ಮೇಲೆ ಬಾಳೆಹಣ್ಣು ಅದಾದ್ಮೇಲೆ ನೀರು ಇಷ್ಟೆಲ್ಲಾ ಇತ್ತು ಹ್ಮ್.
ಚಂದ ಬ್ಯಾಟಿಂಗ್ ಮಾಡಿದೀರ ಅಂತ ಆಯ್ತು.
ಹಾ ತುಂಬಾ ಚೆನ್ನಾಗಿ ತಿಂದು ಬಂದೆ ತುಂಬಾ ದಿನ ಆಗಿತ್ತ ಮತ್ತೆ ಮದ್ವೆಗೆ ಹೋಗಿ ಹಾಗೆ ತುಂಬಾ ದಿನ ಆಗಿಲ್ಲ ತಿನ್ಕೊಂದ ಬಂದೆ. ಅದು ತುಂಬಾ ದಿನ ಆಗಿತ್ತು.
ಓ ಹಾಗ ತುಂಬಾ ಚಂದ ತಿಂದ್ರ ಅಂತ ಆಯ್ತು
ಹಾ ತುಂಬಾ ಚೆನ್ನಾಗಿ ತಿಂದ ಬಂದೆ.
ಹಾ ಹಾ ನೀವ ಅಡ್ಗೆ ಎಲ್ಲಾ ಮಾಡ್ತೀರಾ?
ಹಾ ಅಡಿಗೆ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಇಷ್ಟ ಅಡ್ಗೆ ಮಾಡಕ್ಕೆೆ ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಕಲ್ತಿದೀನಿ. ಹ್ಮ್. ಹಾಗೆ ಇಷ್ಟಪಟ್ಟಿದನ ಕುಕ್ ಮಾಡಿ ತಿಂತೀನಿ. ಬಿರಿಯಾನಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆ ಕಾರಣದಿಂದ ಬಿರಿಯಾನಿನ ಕುಕ್ ಮಾಡಿ ತಿಂತೀನಿ. ಅದು ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಬಿರಿಯಾನಿ ಚಿಕನ್ ಬಿರಿಯಾನಿ ಕುಕ್ ಮಾಡಿ ತಿಂತೀನಿ. ಒಂದು ಚೆನ್ನಾಗ್ ಬರುತ್ತೆ ನಾನ್ ಕುಕ್ ಮಾಡಿದ್ರೆ ಅದಂದ ನಾ ಚಿಕನ್ ಕಬಾಬ್ ಚೆನ್ನಾಗ್ ಬರುತ್ತೆ ನಾನ್ ಕುಕ್ ಮಾಡಿದ್ರೆ.
ಹಾ ರೆಸಿಪಿ ಹೇಳಿ ನನ್ಗೂ ಸ್ವಲ್ಪ ನಾವು ಟ್ರೈ ಮಾಡ್ತೀವಿ.
ಹ ಚಿಕನ್ ಕಬಾಬ್ ಅಂದ್ರೆ ನಾನು ಚಿಕನ್ ಕಬಾಬ್ಗೆ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿದ್ದನಿ ಕರ್ತೀನಿ
ಹ್ಮ್
ತೊಳೆದು ಚಿಕನ್ಗೆ ಉಪ್ಪು ಮತ್ತೆ ಸ್ವಲ್ಪ ಉಪ್ಪು ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತೆ ಅರಶಣ ಪುಡಿ ಹಾಕಿ ಚಿಕನ್ ಪಾವ ಚಿಕನ್ ಕಬಾಬ್ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿಡ್ತೀನಿ ಅದಕ್ಕೆ ಬೇರೆ ಏನು ಸೇರ್ಸಾಕ್ ಹೋಗದ
ಯಾಕಂದ್ರೆ ಹ್ಮ ಜೀರಿಗೆ ಮತ್ತೆ ಸ್ವಲ್ಪ ಕರ್ಬೇ ಸೊಪ್ಪ ಆಡ್ ಮಾಡ್ಕೋಬಹುದು ಮತ್ತೆ ಪೆ ಉಪ್ಪಾರ್ ಪೌಡರ್ ಸ್ವಲ್ಪ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಇಷ್ಟ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಎಣ್ಣಿನ ಕಾಯಕ್ಕೆ ಬಿಟ್ಟ ಗ್ಯಾಸ್ ಆನ್ ಮಾಡಿ ಎಣ್ಣೆಣ್ಣ ಪಾತ್ರರೆೆಯಲ್ಲಿ ಇಟ್ಟು ಕಾಯಕ ಬಿಟ್ಬಿಟ್ಟು ಅದು ಆದ್ಮೇಲೆ ಅದಕ್ಕೆ ಚಿಕನ್ ಬಿಟ್ಟಸು ಅದು ಒಂದಸೂ ಕರಮ್ ಕುರುಮ್ ಅನ್ನ ಗಂಟ ಅದ್ನ ಕಾಯಿಸ ತೆಗಿದ್ರೆ ಚಿಕನ್ ಕಬಾಬ್ ರೆಡಿ ಆಗುತ್ತೆ
ಓ ಹೋ
ಹ್ಮ್
ಚಿಕನ್ ಬಿರಿಯಾನಿ
ಹ ಚಿಕನ್ ಬಿರಿಯಾನಿಗೆ ಫಸ್ಟು ಚಿಕನ್ನ ಉಪ್ಪು ಖಾರ ಮತ್ತೆ ಅಶಣ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರ್ಬೇಕು ಅದಾದ್ಮೇಲೆ ಅದಾದ್ಮೇಲೆ ಈರುಳ್ಳಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದಾದ್ಮೇಲೆ ಟೊಮೆಟೊ ಬೇಕ ಬಾದ್ರೆ ಹೆಚ್ಚಿಟ್ಕೋಬೇಕು ಇಲ್ಲ ಅಂತಂದೆ ಬೇಡ ಅದಾದ್ಮೇಲೆ ನಾವು ಒಂದು ಗ್ರೀನ್ ಮಸಾಲೆ ಮಾಡ್ಕೋಬೇಕು ಕೊದಂಬರಿ ಸೊಪ್ಪು ಪುುದಿನ ಸೊಪು ಗ್ರೀನ್ ಚಲ್ಲಿ ಆಹ ಬೆಳ್ಳುಳ್ಳಿ ಮತ್ತೆ ಶುಂಠಿ ಸೇರಿಸಕೊಂಡು ಒಂದ್ ಮಸಾಲೆ ಮಾಡ್ ಅದಾದ್ಮೇಲೆ ಒಂದ ಕು ಕುಕ್ಕರ್ ತಕೊಂಡು ಅದಿಕ್ಕೆ ಎಣ್ಣೆ ಹಾಕಿ ಅದಿಕ್ಕೆ ಆಹ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಇವು ಗಳನೆೆಲ್ಲ ಹಾಕಿ ಅದಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಹಾಕಿ ಸನ್ನಾಗಿ ಅದನ್ನ ಬಾಡಿಸಕೊಂಡು ಅದಾದ್ಮೇಲೆ ನಾವು ಟೊಮೆಟೊನ ಹಾಕಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಚಿ ಅದಾದ್ಮೇಲೆ ಅದಿಕ್ಕೆ ಉಪ್ಪು ಮತ್ತೆ ಖಾರದ ಪುಡಿ ಎಷ್ಟು ಬೇಕು ಸ್ವಲ್ಪ ಹಾಕಿ ಅದಾದ್ಮೇಲೆ ನಾವು ಮಾಡಿಟ್ಟಿರೋ ಗ್ರೀನ್ ಮಸಾಲೆನ ಹಾ ಬೇಕು ಅದಾದ್ಮೇಲೆ ಸ್ವಲ್ಪ ಚಿಕ್ ಕನ್ ಇರುತ್ತಲ್ಲ ಆ ಚಿಕನ್ನ ನಾವು ಹಾಕೋಬೇಕು ಹಾಕೊಂಡು ಸ್ವಲ್ಪ ಹೊತ್ತು ಬಾಡಸ್ಕೋಬೇಕು ಬಾಡಸ್ಕೊಂಡ ಆದ್ಮೇಲೆ ನಾವು ಒಂದು ಕಪ್ಪ ಅಲ್ಲ ಎಲ್ಲಾ ಎರಡ್ ಕಪ್ಪ ಅಷ್ಟು ರೈಸ್ ತಾಕೋಬೇಕು ಅದನ್ನ ತೊಳೆ್ದಿಟ್ಕೊಂಡಿರ್ಬೇಕು ಆ ರೈಸ್ ನ ಅದಕ್ಕೆ ಹಾಕ್ಬೇಕು ರೈಸ್ ನ ಹಾಕ್ಬಿಟ್ಟು ಒಂದ ಕಪ್ ರೈಸ್ ಹಾಕಿದ್ರೆ ಎರಡ್ ಕಪ್ ನೀರು ಎರ ಕಪ್ ರೈಸ್ ಹಾಕಿದ್ರೆ ನಾಕ್ ಕಪ್ ನೀರು ಅನ್ನೋ ತರ ಹಾಕಿ
ಹ್ಮ
ಹ ನೀರು ಅನ್ನೋ ತರ ಹಾಕಿ ಅದಾದ್ಮೇಲೆ ನಾವು ಅದೇ ಹ್ಮ್ ಕುದಿಯಕ್ ಬಿಡ್ಬೇಕು ಕುದಿಯಕ್ ಬಿಟ್ಟು ಅದಕ್ ಎಷ್ಟು ಉಪ್ಪು ಬೇಕು ಅದನ್ನ ಉಪ್ಪು ನೋಡಿ ಹಾಕ್ ಹ ಬು ಲೆಮನ್ ಹಾಕ್ಬೇಕು ಅದಾದ್ಮೇಲೆ ಬಿರಿಯಾನಿ ಮಸಾಲೆ ಹಾಕ್ಬೇಕು ಇಷ್ಟೆಲ್ಲಾ ಹಾಕಿ ಕುದಿ ಬಂದ್ಮೇಲೆ ವಿಸಿಲ್ ನ ಮುಚ್ಬೇಕು ಮಿಸಿಲು ಮುಗಚಿ ಎರಡರಿಂದ ಮೂರ್ರು ವಿಷಲು ತಗಸ್ ಕು ಅದಾದ್ಮೇಲೆ ದಮ್ ಹೋದ್ಮೇಲೆ ತೆಗೆದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಅದ್ರ ಮೇಲೆ ಹಾಕಿ ಒಂದ್ಸತಿ ಅದ್ ಆಟ ವಾಪಸ್ ಮುಚ್ಚಿಡ್ಬೇಕು ಅಾದೆಲೆ ಆರದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗ್ಗುತ್ತೆ
ಹ ನಾನು ಟ್ರೈ ಮಾಡ್ತೀನಿ
ಹಾ ಮಾಡಿ ಮಾಡಿ
ಹ್ಮ್ ಅದೊಂದೇ ಬರದಾ ಅಥವಾ ಸ್ವೀಟ್ಸ್ ಅಲ್ಲೇ ಆತರ ಏನಾದ್ರು ಬರುತ್ತಾ
ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಸ್ವೀಟ್ ಸಲ ಮಾಡನಿ ಆದ್ರೆ
ಹ ಕ್ಯಾರೆಟ್ ಅಲ್ವಾ ಈಸಿನ ಮಾಡ್ಲಿಕ್ಕೆ
ಸ ಇದೆಲ್ಲ ಮಾಡ್ತೀನಿ ಕ್ಯ ಕ್ಯಾರೇಟ್ ಅಲ್ವಾ ಮಾಡಕ್ ಇಷ್ಟ
ಅದು ಹೇಗೆ ಮಾಡದು ಅಂತ ಹೇಳ್ಬೋದಾ
ಹಾ ತುಂಬಾ ಇಂಗ್ರಿಡಿಯಂಟ್ಸ್ ಏನ್ ಬೇಡ ಹಾಲು ತುಪ್ಪ ಅದಾ
ಹ
ಮೇಲೆ ಕ್ಯಾರೆಟು ಗೋಡಂಬಿ ದ್ರಾಕ್ಷಿ ಎಷ್ಟ ಹಣ ಗಡಂಬಿ ಕಡ ದಕ್ಷಿ ಏನ ಇದ್ರೆ ಎಷ್ಟು ಸಾಕು
ಹ
ಮೊದ್ಲಿಗೆ ಕ್ಯಾರೆಕ್ಟ ತುಡ್ದಿಟ್ಕೋಬೇಕು ಅದಾದ್ಮೇಲೆ ಎಣ್ಣೆ ಮತ್ತೆ ತುಪ್ಪ ಹಾಕ್ಬೇಕು ತುಪ್ಪ ಹಾಕಿ ಕ್ಯಾರೆಟ್ ನ ಚೆನ್ನಾಗ್ ಬಾಸ್ಕೋಬೇಕು ಅದಕ್ಕೆ ಹಾಕಿ ಕ್ಯಾರೆಟ್ ನ ಚೆನ್ನ
ಹ್ಮ
ಅದ್ರ ಹಸಿವಾಸನೆ ಹೋಗುವಂತ ಬಾಿಸೊಂಡು ಅದ ಮಾಡಿಕೊಂಡು ಓಡನ್ ಇದ್ರಾಕಕೊಂಡಿರ್ಬೇಕು ಆ ಹುದ್ದಿೀ ಗೋಡ ವಿದ್ರಕ್ಷಿಣಾ ಅಧಿಕ ಹಾಕಿ ಚ ಹನ್ನಾಗಿ ಅದು ಹ ಅಲ್ದು ಅವೆಲ್ಲ ಎಲ್ಲ ಬಿಟ್ಟೋಗ್ಬಿ ಕೊಲ್ ಗಂಟೆ ಚೆನ್ನಾಗಿ ಎಲ್ಲ ಹಾಚಿ ತೆಗೆದ್ರೆ ನಮ್ಗೆ
ಹ
ಕ್ಯಾರೆಟ್ ಹಲ್ವಾ ಆಗುತ್ತೆ
ಹ
ತಿನ್ನೋಕ್ ಚೆನ್ನ ಅಡ್ಕೊಂಡ ತಿನ್ಬದು ಹಾಗೆ ತಿನ್ನಕ್ಕಾಗಲ್ಲ ತರಾರಿ ಅಗೆ ಹಾಗ ತರಕಾರಿ ಸಾರಲ್ಲಲ್ಲಾ ತಿನ್ನಾಕ್ ಆಗೋದಿಲ್ಲ ಅಂದ್ರೆ ಈ ತರ ಕ್ಯಾರೆಟ್ ಹಲ್ವ ಸ್ವೀಟ್ ಆಗ ಮಾಡ್ಕೊಂಡ ತಿಂದ್ರೆ ಯಾರ ಇಷ್ಟ ಪಡ ಅದಿಲ್ಲ ಅವ್ರರಿಗೆ ತಿನ್ನಕ್ ತುಂಬ ಈಸಿ ಆಗು
ಹಾ ಕ್ಯಾರೆಟ್ ಹೌದು ಕಣ್ಣಿಗೆಲ್ಲ ಒಳ್ಳೇದಲ್ವಾ ಅದ
ಹ್ಮ
ಹ ನಾನು ಅಷ್ಟೇನ್ ಮಾಡಲ್ಲ ಹೆಗ್ ಕರಿ ಮಾಡ್ತೀನಿ ಪೊಟೆಟೊ ಕರಿ ಮಾಡ್ತೀನಿ. ಅದಾದ್ಮೇಲೆ ಚಿತ್ರಾನ್ನ ಪುಳಿಯೋಗರೆ ಆತರ ಎಲ್ಲ ಮಾಡ್ತೀನಿ
ಹ್ಮ
ಅಷ್ಟೇ ಮಾಡದು ತುಂಬಲ್ಲ ಅಡ್ಗೆ ಮಾಡ್ಲಿಕ್ ಬರಲ್ಲ
ಹಾ ಸರಿ ಹ್ಮ್ ಯಾವ ಫುಡ್ ಫೇವರೆಟ್ ಆಗಿರುತ್ತೆ ಮತ್ತೆ ವಿಶೇಷ ಎಲ್ಲ ನೀವೇ ಹೇಳ್ಬೇಕು.
ಫೇವರೆಟ್ ಫುಡ್ ಚಪಾತಿ ಮತ್ತೆ ಬಿರಿಯಾನಿ
ಹ್ಮ
ಹ್ಮ್ ನಿಮಗೆ ಸ್ವೀಟ್ಸ್ ಅಲ್ಲಿ ಯಾವ್ದು ಫೇವರೆಟ್ ಹಲೋ ಹಲೋ
ನಂಗೆ ಸ್ವೀಟ್ಸ್ ಲಿ ಚಾ ಅದು ಬಿಟ್ರೆ ನಂಗೆ ಹಲೋ ಹ ಕ್ಲ ಎಂಪರಲ್ಲಿ ಚಂಪಕಡಿ ಅಂತ ಹಾ ಅದೊಂದ್ ಸ್ವೀಟ್ ಇಷ್ಟ ಅದ್ ಬಿಟ್ರೆ ಕ್ಯಾರೆಟ್ ಹಲ್ವಾ ಇಷ್ಟ. ಪಾಯ್ಸ ಇಷ್ಟ ಹ್ಮ ಹ್ಮ
ಓ ಚಂಪಾಕಲ್ಲಿ ಎಲ್ಲ ತಿಂತೀರಲ್ಲ
ಹಾ ತಿಂತೀನಿ ಅದು ಡಿಫ್ರೆಂಟಾಗಿರುತ್ತೆ. ಹಾ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ.
ಹ ಅದೇ ಎಲ್ಲೋ ಕಲರ್ ಆಗಿ ಮಧ್ಯದಲ್ಲಿ ಫ್ರೂಟ್ ಬರುತ್ತಲ್ಲ ಅದೇ ತಾನೆ ಹ ನಾನ ಎಲ್ಲೋ ಒಂದ್ಸತಿ ತಿಂದಿದ್ದ ನೆನ ಗುಂಪು ಚೆನ್ನಾಗಿದೆ.
ಹ್ಮ
ಹ್ಮ
ನಾನ್ ಹಾಗೆ ತಿಂತಾ ಇರ್ತೀನಿ ನನಗೆ ತುಂಬಾ ಇಷ್ಟ ಅದು ಒಂದ್
ಹಾ
ಎರಡು ತಿನ್ಬೋದು ಜಾಸ್ತಿ ಸ್ವೀಟ್ ಆದ್ರೆ ತಿನ್ನಕ್ ಆಗಲ್ಲ.
ಹ ಹಾ ಹಾ ನಿಮ್ ಹ ಸರಿ ಸರಿ ಬಾಯ್